ಹಲೋ ಹ್ಮ್ ಏನ್ ಮಾಡ್ತಾ ಇದೀಯ
ಏನಿಲ್ಲ ಕೂತಿದಿನ್ ನೀವು
ಹ್ಮ್ ನಾನನ್ ಊಟ
ಊಟ ಆಯ್ತು ನಿಮ್ದಾಯ್ತಾ
ಹ್ಮ ಆಯ್ತು ನಮ್ ಪ್ರೊಫೈಲ್ ಚೆಕ್ ಮಾಡಿದೀರಾ ಅಲ್ವಾ.
ಹೌದು ಕಾವ್ಯ ಎನ್ ತಿಮ್ಮಾಪುರ್.
ಹಾ ಅದೇನ ನನ್ ಪ್ರೊಫೈಲ್ ಬಂದು ಇವತ್ತೊಂದು. ಒಳ್ಳೆ ರೆಸಿಪಿ ಬಗ್ಗೆ ಮಾತಾಡೋಣ ಹ್ಮ್ ಯಾವ್ದೋ. ಅಂದ್ರೆ ಚಿಕನ್ ಬಿರಿಯಾನಿ ಬಗ್ಗೆ ಮಾತಾಡೋಣ ಓಕೆ.
ಓಕೆ
ಹ್ಮ್ ಹ್ಮ ಇವಾಗ ಎಲ್ಲಾ ಯಾವದೇ ಫಂಕ್ಷನ್ ಗಳ. ದರೂನು ಬೇಗ ಕ್ವಿಕ್ ಆಗ ಆಗ್ಬೇಕ ಅಂತ ಹೇಬಿಟ್ಟು ಜಾಸ್ತಿ ಜನ ಒ ಐವತ್ತು ನೂ ನೂರು. ಮಂದಿಗೆ ಅಂತ ಅಂದ್ರನೆ. ಹ ಕ್ವಿಕ್ ಆಗಿ ಆಗ್ಬೇಕಂದ್ರೆ ಚಿಕನ್. ಜಾಸ್ತಿ ಮಾಡೋದು ಅಲ್ವಾ ಹ. ಹ್ಮ್ ಅದ್ರಲ್ಲೂ ಆ ಥರ ಏನಿಲ್ಲ ಜಾಸ್ತಿ ಅಂದರೆ ಮುಸ್ಲಿಮ್ಸು ಜಾಸ್ತಿ ಅದನ್ನು ಯೂಸ್ ಮಾಡ್ತಾರ ಹ ಯಾವದೇ ಫಂಕ್ಷನ್ಗಳಲ್ಲಿ ಜಾಸ್ತಿ. ಯೂಸ್ ಮಾಡದೆ
ಬಿರಿಯಾನಿ
ಚಿಕನ್ ಬಿರಿಯಾನಿ ಫಸ್ಟ್ ಮೊದ್ಲಿಗೆ ಏನು. ಅಂತಂದ್ರೆ ಚಿಕನ್ನ ಚೆನ್ನಾಗಿ ಫ್ರೆಶ್ ಆಗಿ ತೊಳೆದಿಟ್ಕೊಬೇಕು.
ಹೌದು
ತೊಳ್ದಿಟ್ಕೊಂಡು ಅದಕ್ಕೆ ಬೇಕಾಗಿರೋ ಮಸಾಲೆಗಳು ಅಂದ್ರೆ ಅಂದ್ರೆ. ಇದು ನಾನ್ ಮಾಡೋ ಟೈಪು ಹಾ ಹ್ಮ್ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಚಕ್ಕೆ ಲವಂಗ ಮೆಣಸಿನ್ಕಾಯಿ ಆ ಕೊತ್ತಂಬರಿ ಆ ಆಮೇಲೆ ಪುದೀನಾ ಹ್ಮ ಸ್ವಲ್ಪ ಮೆಣಸು ಆ ಇದನ್ನಲ್ಲಾ ಆಮೇಲೆ ಟಮೊಟೊ ಪೇಸ್ಟ್ ಇದನೆೆಲ್ಲ ಸಪ್ರೇಟ್ ಆಗಿ ಎಲ್ಲಾನು ರುಬ್ಕೋಬೇಕು ಎಲ್ಲಾ ಸಿಂಗ್ ಸಿಂಗಲ್ಗಿ ಅಂದ್ರೆ ಬೆಳ್ಳುಳ್ಳಿ ಮೆಣ್ಸಿನ್ ಕಾಯಿ ಈರುಳ್ಳಿ ಇದನ್ನಲ್ಲ ಸಬ್ ಸಪ್ರೇಟ್ ಳಗೆ ರುಬ್ಕೊಂಡು ಒಂದ್ ಕಡೆ ಇಟ್ಕೋಬೇಕು ಆಮೇಲೆ ಹಾ ಇದು ಪಲಾವ್ ಎಲೆ ಚಾಲ್ ದಿನ ದಿನಿ ಆಮೇಲೆ ಪಲಾವ್ ಮಸಾಲ ಇಐ ಟಮ್ಗಳು ಇರ್ತಾವಲ್ಲ ಅವನ್ನೆಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಕೋಬೇಕು ಆಮೇಲೆ ಒ ಒಂದ್ ನಾಲ್ಕಿ ಒಂದ್ ನಾಲ್ಕ್ ಈರುಳ್ಳಿನ ಆಹ ಸಣ್ಣಾಗಿ ಕಟ್ ಮಾಡಿ ಇಟ್ಕೋಬೇಕು ಹಾ ಆಮೇಲೆ ಮೆಣ್ಸಿಕಾಯಿನೂ ಕೂಡ ಒಂದ್ ನಾಲಕ್ಕು ಕೂ ಸಪ್ರೇಟ್ ಆಗಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಹಾ ಒನ್ ಒನ್ ಕಿಲೋ ಅಕ್ಕಿನ ಚೆನ್ನಾಗಿ ಅದೇ ಬಸ್ಮತಿ ರೈ ರೈಸ್ನ ಒಂದ್ ಅರ್ಧ ಗಂಟೆ ಮುಂಚಿತವಾಗಿ ತೊಳದು ನೀರಲ್ಲಿ ಇಟ್ಕೋಬೇಕು ಸಪ್ರೇಟ್ ಆಗಿ ಅದಾದ್ ನಂತರ ಫಸ್ಟ್ ಮೊದ್ಲಿಗೆ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿ ಮೇಲೆ ಒಂದು ನಮಗೆ ಯಾವ್ದ್ ಕಂಫರ್ಟಬಲ್ ಏನಾಗುತ್ತೆ ಅಂದ್ರೆ ಒಂದು ಪಾತ್ರೆ ಇರ್ಬೋುದು ಇಲ್ಲಾಂದ್ರೆ ಕು ಕುಕರಿರ್ಬೋದು ಅದ ಯ್ರಲ್ಲಿ ನಮ್ಗೆ ಯಾವ್ದ್ ಕನ್ಫರ್ಟಬಲ್ ಆಗುತ್ತೆ ಅದ್ರಲ್ಲಿ ಮಾಡ್ಕೋಬಹುದು ಅದನ್ನ ಇಟ್ಕೊಂಡು ಆಮೇಲೆ ಎಣ್ಣೆ ಹಾಕದು ಎಣ್ಣೆ ಆಹ ತುಪ್ಪ ಬೇಕುಂದ್ರೆ ತುಪ್ಪ ಹಾಕ್ಕೊಳ್ಳೋದು ಅದಾದ್ಮೇಲೆ ಹೆಂ ಪಲಾವ್ ಎಲೆ ಮೆ ಇರ್ತವಲ್ಲ ಮಸಾಲ ಐಟಮು ಅಲ್ಲ ಕಿ ಒಂದ ಎರಡ್ ನಿಮಿಷ ಅದನ್ನ ಬಾಡಸದು ಬಾಸಾದ್ಮೇಲೆ ಸಪ್ರೇಟ್ ಆಗಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಸಬ್ ಸಪ್ರೇಟ್ ಆಗಿ ರುಬ್ಬಿರ್ತೀವಲ್ಲಾ
ಹ್ಮ್
ಅದ್ನೆಲ್ಲ ಹಾಕಿಸ ವಾಸನೆ ಹೋಗೋತರ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದು ್ರೈ ಆದ ನಂತರ ಆಮೇ ಸ್ಲೈಸ್ ಮಾಡ ವಲ್ಲ ಅಂದ್ರೆ ಈರುಳ್ಳಿ ಮತ್ತೆ ಮೆಣಸಿಿನಕಾಯಿ ಆ ಇದನ್ನು ಹ ಟೊಮೊಟೊ ಕೆಚ್ಚಪ್ಪು ಇದನ್ನಲ್ಲಾ ಹಾಕಿ ಚೆನ್ನಾಗಿ ಒಂದ್ ಹತ್ತು ನಿಮಿಷ ಅದನ್ನ ಫ್ರೈ ಮಾಡ್ಕೋಬೇಕು ಹ್ಮ್ ಅಂದ್ರೆ ಅದು ಹಸಿ ವಾಸನೆ ಎಲ್ಲಾ ಹೋಗಿ ಎಣ್ಣೆ ಎಲ್ಲ ಎಲ್ಲ ಬಿಟ್ಕೋಬೇಕು ಆ ಅದಾದ್ ನಂತರ ಚಿಕನ್ ತೊಳ್ಕೊಂಡಿರ್ತ ಇೀವಲ ಅದನ್ನ ಹಾಕಿ ಒಂದ್ ಐದ್ ನಿಮಿಷನಾದ್ರು ಅದನ್ನು ಅಂದ್ರೆ ಆ ಮಸಾಲೆ ಎಲ್ಲ ಚಿಕನ್ಗೆ ಗಿಡಿಬೇಕಲ್ಲ ಸೊ ಅದ್ರಿಂದ ಅದನ್ನ ಮಿಕ್ಸ್ ಮಾಡಿ ಬೆರೆಸ್ಬೇಕು ಹ ಬೆರೆಸ್ಬಿಟ್ಟಿ ಅದಾದ್ಮೇಲೆ ಸ್ವಲ್ಪ ಆ ಸಾಲ್ಟ್ ಹಾಕ್ಬೇಕು ಮುಂಚಿತವಾಗಿ ಅಂದ್ರೆ ಚಿಕನ್ ಗೆ ಮತ್ತೆ ರೈಸ್ಗೆಲ್ಲ ಇಡಿಬೇಕಲ್ಲ ಸೊ ಅದ್ರಿಂದ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಕ್ಲೋಸ್ ಮಾಡ್ಬೇಕದ್ನ್ನ ಅದು ಎಣ್ಣೆ ಬಿಟ್ಕಡ ತನಕ ಕ್ಲೋಸ್ ಮಾಡ್ಬೇಕು ಅದಾದ್ಮೇಲೆ ಆ ಈ ನೀರು ಎಷ್ಟು ಬೇಕ ಅದಾದ್ಮೇಲೆ ಚಿಕನ್ ಮಸಾಲ ಹಾಕದಿದ್ರೆ ಹಾಕ್ಬೋದಿಲ್ಲ ಅಂದ್ರೆ ಸ್ವಲ್ಪ ಚಿಕನ್ಗಿಡಿಲಿ ಅಂತ ಬಿಟ್ಟು ಆಮೇಲೆ ಒಂದ್ ಎರಡು ಮೂರು ಪಲಾವ್ ಮಸಾಲ ಅ ಗರಂ್ ಮಸಾಲ ಮ ಅಡ್ಗೆ ಅ ಮೆ ಸ್ವಲ್ಪ ಚಿಲ್ಲಿ ಪೌಡರು ಇನ್ನು ಸ್ವಲ್ಪ ನಿಯಾ ಪೌಡರು ಇ ನ ಬಟ್ಟ ಚೆನ್ನಾಗಿ ತಿರುಗಸ ಬಿರಿ್ಯಾನಿ ಪೌಡರ್ ಅದನ್ನು ಹೇಳ್ನಲ್ಲ ನ ಅದೇ ಪಲಾವ್ ಮಸಾಲ ಅಲ್ಲ ಅ ಬಿರಿ್ಯಾನಿ ಪೌಡರ್ ಹ ಇದನ್ನಲ್ಲ ಚೆನ್ನಾಗಿ ತಿರುಗಿಸಬಿಟ್ಟಿ ಈಗ ನಾವು ಒಂದ ಮೂರ್ ಗ್ಲಾಸ್ ಅಕ್ಕಿ ಹಾಕ್ತ ಅಂದ್ರೆ ಅವಾಗಲೇ ಹೇಳಿದ್ದ ನಾನ ನಾನು ಒಂದ್ ಕೆಜಿ ಅಕ್ಕಿ ತಗೊಂಡು ತೊಳೆ್ದ ಇಟ್ಕೊಂಡಿದೀನಿ ಅಂದ್ರೆ ಅದಕ್ಕೆ ಎರಡರಷ್ಟು ನೀರ್ ಹಾಕ್ಬೇಕು ನೀರ್ ಹಾಕಿ ಅದು ಚೆನ್ನಾಗಿ ಕುದಿಬೇಕು ಕುದಿಯ ಕುದಿ ಬರ ತನಕ ಅ ನ ಕ್ಲೋಸ್ ಮಾರ ಕ್ಲೋಸ್ಾರ ಮಾಡ್ಬ ಬೋದು ಇಲ್ಲಾಂದ್ರೆ ಹಂಗ ಏನಾದ್ರು ಕುದಿಸಬೋದು ಹ ಒಪ್ಪನಾರ ಮಾಡಿ ಇಟ್ಕೋಬಹುದು ಆಮೇಲೆ ಅದು ಚೆನ್ನಾಗಿ ಕುದ ಕುದಿ ಬಂದ ಚೆನ್ನಾಗಿ ಕುದಿ ಬಂದ್ಮೇಲೆ ಅಕ್ಕಿ ಹಕ್ಕದು ಅಕ್ಕಿ ಹಾಕಿ ಅಕ್ಕಿ ಅಕ್ಕಿ ಸಾಲ್ಟ್ ನೋಡ್ಕೊಬೇಕು ಒಂದ್ ಸ್ವಲ್ಪ ಅಂದ್ರೆ ಅವವಾಗ್ಲ ನಾವು ಒಂದ್ ಸ್ವಲ್ಪ ಹಾಕರ್ತಿವಲ್ವಾ ಸೊ ಅದ್ರಿಂದ ಇವಾಗ ಒಂದ್ ಸ್ವಲ್ಪ ನೋಡ್ಕೋಬೇಕ ು ಯಾವ್ ತರ ಇದೆ ರುಚಿ ಅಂತ ಹೇಳ್ಬಿಟ್ಟು ಬೇಕು ಅಂತ ಅನ್ಸುದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಅದು ಮಿಡಮ್ ಫ್ಲೇವಲನೇ ಅದನ್ನ ಕುದಿಸಕೋಬೇಕು ಯಾಕಂದ್ರೆ ತಳ ಹಿಡ್ದ ಬಿಡುತ್ತಲ್ವಾ ಸೊ ಅದ್ರಿಂದ ಮಿಡಮ್ ಅಲ್ಲಿ ಕೊಟ್ಟುದನ್ನ ಗ್ಯಾಸ್ನ ಚೆನ್ನಾಗಿ ಹ ಬೇಸ್ಬೇಕು ಬನ್ ಬೇಯಸಾದ್ಮೇಲೆ.... ಮೇಲುಗಡೆ ಅಂದ್ರೆ... ಸ್ವಲ್ಪ ಹ ಕೊತ್ತಂಬರಿ ಮತ್ತೆ ನಿಂಬೆಣ ರಸ ಹಾಕಿ ಚೆನ್ನಾಗಿ ಅದನ್ನ ಗಾರ್ಲಿಕ್ ಮಾಡೋದು ಗಾರ್ಲಿಶ್ ಮಾಡದ್ಮೇಲೆ.. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು
ಹ್ಮ್
ಒಂದ್ ಹತ್ತ ಹದ್ನೈದ ನಿಮಿಷ ದಮ್ ಕಟ್ಟಿಸ್ಬೇಕು ಅದನ್ನ. ಅಂದ್ರೆ ಯಾವ್ ತರ ಅಂದ್ರೆ ಕೆಳಗಡೆ ಒಂದು ದೋಸೆ ಮಾಡ ತವಾ ಇರ್ಬೋದು ಇಲ್ಲಾಂದ್ರೆ ರೊಟ್ಟಿ ಮಾಡೋ.... ತವಾ ಇರ್ಬೋದು ಅದ್ನ್ನ ಕೆಳಗಡೆ ಇಟ್ಟು ಹ.. ದಮ ಕಟ್ಟಸಬೇಕು ಅದು ಪಾತ್ರೆ ಇಟ್ಟು ಪಾತ್ರೆ ಮೇಲೆ ಒಂದು ಅಂದ್ರೆ ಈಗ ಬಿರಿಯಾನಿ ಮಾಡಿರ್ತೀವಲ್ಲ ಆ ಪಾತ್ರೆ ಇಟ್ಟು ಅದರ ಮೇಲೆ ಒಂದ್ ಪ್ಲೇಟ್ ಇಟ್ಟು ಅ ಅದಿಕ್ಕ ಒಂದ ನಮ್ಗೆ ಏನ್ ಕಂಫರ್ಟಬಲ್ ಆಗತ್ ಇಲ್ಲಾಂದ್ರೆ ಒಂದ ಬೋಗಣಿಲಿ ನೀರ್ ತಕೊಂಡ... ನ ಇಡ್ಬಹುದು ಇಲ್ಲಾ ಅಂದ್ರೆ ಒಂದು ಆಹ ಚಿಕ್ಕ ಗಾತ್ರದಲ್ಲ ಒಂದ್ ಕಲ್ಲಾದ್ರೂ ಇಟ್ಟು ಆ ಅದ್ನ್ನ ದಮ್ ಕಟ್ಟಸ... ಬೇಕು ದಮ್ ಕಟ್ಸ ಆದ್ಮೇಲೆ ಒಂದ್ ಒಂದ್ ಹತ್ತ ಹದ್ನೇದು ನಿಮಿಷ ದಮ್ ಕಟ್ಸಾದ್ಮೇಲೆ ನೋಡಿದ್ರೆ.. ಚೆನ್ನಾಗಿ ರುಚಿಕರವಾದ ಬಿರಿಯಾನಿ ತಯಾರಾಗಿರುತ್ತೆ. ತ್ತೇ ಹ ನ ನೀವು ಕೂಡ ಟ್ರೈ ಮಾಡಿರ್ತೀರಲ್ವಾ ನಿಮ್ಗೆ ಬಿರಿಯಾನಿ ಅಂದ್ರೆ ಎಷ್ಟ ಇಷ್ಟ ಅಂತ ಹೇಳ್ಬೋದಾ??
ಹ್ಮ ನಮ್ಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ನಾವು ಟ್ರೈ ಮಾಡಕ್ ಹೋಗಿದ್ದೀವಿ ಆಗಿಲ್ಲ.
ಹ್ಮ್
ಕೈಲ್ಲಿ ಮಾಡಸ್ಕೊಂಡ್ ತಿಂತೀವಿ.
ಹ್ಮ್ ಇವಾಗ ನಾನು ಹ... ಇವಾಗ ನಾವು ರೆಸಿಪಿ ಬಗ್ಗೆ ಮಾತಾಡಿದೀವ ಅಲ್ಲ ಒಂದ್ಸಲ ಆಟೋ.
ಹೌದು ಹೇಳ್ತೀನ ನೋಡಿ ಹಾ
ಫಸ್ಟು ಮತ್ತೆ ಮಸಾಲೆ ಆಡ್ಸ್ಕೊಂಡ್ಬಿಡ ಅದು ಇದು ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಸಾಂಬಾರ ಸೊಪ್ಪು ಪುದೀನ ಸೊಪ್ಪು
ಹ್ಮ್
ಎಲ್ಲಕ್ಕಿ ಲವಂಗ ಹಾಕಿ ಫಸ್ಟ್ ಆಡ್ಸ್ಕೊಂಡಂಬಿಡ್ತೀವಿ
ಹ್ಮ್
ಅದಾದ್ಮೇಲೆ ಮತ್ತೆ ಈರುಳ್ಳಿ ಟೊಮೆಟೊ ಮೆನಾಸಿನ ಕಾಯಿ ಕಟ್ ಮಾಡ್ಕೊಂತೀವಿ... ಹ್ಮ್ ಅದನ್ನ ಫ್ರೈ ಮಾಡ್ಕೊತೀವಿ ಫಸ್ಟ್
ಹ್ಮ್
ಹಾಕೊಂಡು ಚಿಕನ್ ಎಲ್ಲಾ ವಾಶ್ ಮಾಡ್ಕೊಂಡು ಚಿಕನ್ ಹಾಕಿ ಮಮಲ್ಲಿ ಬಿರಿಯಾನಿ ಹಾ ಚಿಕನ್ ಹಾಕ ಮಸಾಲೆ ಇರ್ತಾವಲ್ಲ ಅವ್ನ ಹಾಕಿ ಬೀರಿ ಮಿಕ್ಸ್ ಮಾಡ್ತೀವಿ
ಹ್ಮ್
ಅದ್ನ್ನಾಕಿ ಸ್ವಲ್ಪ ನೀರಾಕಿ ಕುದಿಸಿ ನಿಂಬೆಣು ಮತ್ತೆ ಮೊಸರು ಸಾಂಬಾರ ಥಂಯ್ದು ಹಾಲು ಹಾಲು
ಹ್ಮ್ ಹ್ಮ್ ನೋಡಿ ಮತ್ತೆ ನೀವು ಬೇರೆ ತರ ಡಿಫ್ರೆಂಟ್ ಆಗಿ ಹೇಳ್ತಿದ್ದೀರಲ್ಲ ಮಾಡಕ್ ಬರಲ್ಲ ಅಂದ್ರಲ್ಲ. ಹ್ಮ್
ನೋಡಿದೀವ ಅಷ್ಟೆ ಮಾಡಿಲ್ಲ.
ಹಾ ಆಯ್ತು ಹೇಳಿ... ಹ್ಮ್ ಹಾಲ್ ಹಾಕಿ ಉದ್ರಿ ಆದ ಆಮೇಲೆ
ಆಮೇಲೆ ಅಷ್ಟೇ ಫ್ರೈ ಮಾಡ್ದ.
ಹ್ಮ್
ಹಾ ಫ್ರೈ ಆದ್ಮೇಲೆ ಸ್ವಲ್ಪ ಉಪ್ಪ ಹಾಕಿ
ಹ್ಮ್
ನೀರಾಕಿಮ್ಮ ಕುದಿಸ್ತು
ಹ್ಮ್ ಎಷ್ಟ ನೀರ್ ಹಾಕ್ತೀರಾ?? ಎಷ್ಟ ಅಕ್ಕಿಗಿ ಎಷ್ಟ ನೀರ್ ಹಾಕ್ತೀರಿ??
ಎರಡ್ ಲೋಟಗೆ ನಾಲ್ಕ್ ಲೋಟ ನೀರ್ ಹಾಕ್ತಿೀವಿ
ಹ್ಮ್
ಹಾ
ಹ್ಮ್ ಆಮೇಲೆ ಹೇಳಿ
ಆಮೇಲೆ ಇನ್ನೇನು ಮುಚ್ಚೋಳ ಹಾಕಿದಮ್ ಕಡ್ಸೋದು
ಹ್ಮ್
ಅದೇ ಬಿಸಿಲ್ಾಡೋದ್ಮೇಲೆ ತಗಿಯೋದು ಆಗ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ
ಹ್ಮ್ ಹೌದು ಇದೇ ತರ ಪಲಾವ್ ಮಾಡೋದು ಅಂದ್ರೆ ಚಿಕನ್ ಬಿರಿಯಾನಿ ಮಾಡೋದು ಸೊ ತುಂಬಾ ಚೆನ್ನಾಗಿರುತ್ತೆ ನಾ ನಾನನ್ಂತು ತಿಂಗಳಗ್ ಇಲ್ಲಾಂದ ಒ್ ನಾಲ್ಕ ೈ ಸಲನಾದ್ರು ಹೊರಗಡೆನಾದ್ರು ಆಯ್ತಾ ಇಲ್ಲ ಮನೇನಾದ್ರು ಆಯ್ತು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ತುಂಬಾ ಇಷ್ಟ ಇರುತ್ತೆ ಎಲ್ರಿಗೂ ಕೂಡ ಹೌದು ನೀವು ಕೂಡ ನಮ್ಮ್ ಮನೆಗ್ ಬರ್ಬೋದು ಮಾಡ್ಕೊಡ್ತೀನಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮೂರ್ ಬಂದು ಧಾರವಾಡ ಧಾರವಾಡದ ಪಕ್ಕ ತೇಗೂರು ಹ್ಮ್ ಹೌದು ಹ್ಮ್ ನೀ ನೀವು ಹ್ಮ್ ಕೆ ಕೆ ನೀವು ತಿಂಗಳಗಳಲ್ಲಿ ಎಷ್ಟ್ ಸಲ ಅಂದ್ರೆ ಚಿಕನ್ ಬಿರಿಯಾನಿ ಔಟ್ ಸೈಡ್ ಹೋಗಿ ತಿಂತೀರಾ ಇಲ್ಲ ಮನೇಲ್ಲೇ ನಿಮ್ಮ ಮುಂದ ಕಡೆ ಪ್ರಿಪೇರ್ ಮಾಡಸ್ಕೋತೀರ
ಇಲ್ಲ ನಮ್ಮಮ್ಮ ನಮ್ಮ ಮನಯಾಗ ಬಂದಾಗ ಮಾತ್ರ ಮಾಡಸ್ಕೊಂತೀವಿ ತಿಂಗಳಗೆ ಎರಡ್ ಸಾಲ ಏನೋ ಹೊರ್ಗಡೆ ಹೋಗ್ತಂತ
ಹ್ಮ್ ನೀವು ಕೂಡ ಹಂಗಾದ್ರೆ ನಿಮ್ಗೂ ಕೂಡ ಚಿಕನ್ ಬಿ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅಂತ ಆಯ್ತು ಹ್ಮ್ ಅದ್ರಲ್ಲೂ ನನ್ಗಂತೂ ದಮ್ ಕಟ್ಸಿ ಮಾಡ್ತಾರಲ್ಲ ಅದ್ರಲ್ಲೂ ಮುಸ್ಲಿಮ್ಸ್ ಮಾಡ್ತಾರಲ್ಲ ಅದಂತೂ ನಮಗೆ ತುಂಬ ಇಷ್ಟ ಅಂದ್ರೆ ಚೆನ್ನಾಗಿ ಮಾಡ್ತ ಅವರು ಅವ್ರು ಅವ್ರ ದೇವದ ಮಸಾಲೆನ ರುಬ್ಕೊಂಡು ರುಬ್ಕಳೋದಿಲ್ಲ ಒಂಥರ ಮಸ ಮಸಾಲೆ ಟೈಪ್ಸ್ನ ಅವ್ರು ಮಾಡ್ಕೊತಾರ ಮನೇೇ ಅಂದ್ರೆ ಈ ಗರಂ್ ಮಸಾಲ ಈ ಚಾಲ್ ದಿನಿಗಳು ಇರ್ತಾವಲ್ಲ ಅವೆಲ್ಲಾ ಅವರೇ ಪ್ರಿಪೇರ್ ಮಾಡ್ಕೊಂಡು ಅವರೇ ಮಸಾಲೆಗಳನ್ನ ಹಾಕ್ಬಿಟ್ಟು ಮಾಡ್ತಾರಲ್ಲ ಸೊ ಅದರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಅದರಿಂದ ನನ್ಗೆ ಅವರು ಮಾಡೋ ಬಿರಿಯಾನಿ ಅಂತೂ ಅಂದ್ರೆ ತುಂಬಾ ಇಷ್ಟ
ಹ
ಹ್ಮ್ ಓಕೆ ಓಕೆಥಾಂಕ್ ಯು
ಥ್ಯಾಂಕ್ ಯು ಹ್ಮ